ಈಗ ಕೇಳತಾ
ಹಲೋ
ಹಲೋ ಕೇಳ್ಸ ತ ರೇಣಕ
ಕೇಳಿಸ್ತವಾ
ಅಲ್ ಕೆಳ್ಸತ್ತ ಅಲ್ಲಾ.
ಹ ಕೆಳ್ಸಾಕತ್ತು ಕೆಳ್ಸಾಕತ್ತು ಹ ಆ. ತಮ್ಮವ ನೀನ.
ಆರಾಮ ಅದಿಯಾ. ಆರಾಮ್ ನೋಡ್ ನೀ ಆರಾಮ ಅದಿ ಇಲ್ಲ.
ನಾರಾಕ.
ಹಾ ನಾನು ಆರಾಮ ಏನ್ ಮಾಡಕತ್. ತ್ತಿ.
ಏನ್ಲೋ ಸುಮ್ ಕುಂನ್ತಿದ್ಯಾ ನೋಡು ಹುಡುಗುರು ಸ್ಕೂಲಿಗೆ ಹೋಗಿದ್ರಾ ಇನ್ನ ಈಬ್. ಬಂದ್ರ ಅ ಎ ಹೋಮ್ ವರ್ಕ್ ಕ ಏನೇನ್ ಆಯ್ಕ ಕೊಟ್ರಂತ ಚೆಕ್ ಮಾಡಾತಿದ್ದಿ.
ಹೌದಅನ ನಾನು ಏನು ಇಲ್. ಇಲ್ಲ ನೋಡ್ ಸುಮ್ಮ್ ಕುತ್ತಿದ್ಯಾ.
ಹ್ಮ್ ಪುಟ್ಟಿ ಏನ್ ಮಾಡ್ತಾ.
ಪುಟ್ಟಿ ಹೊರಗ ಹೊಗ್ಯಾಳ್ ನೋಡ್ ಅಕಿದು ಶಾಲಿ ಇನ ಚಾಲು ಆಗಿಲ್ಲಾ.
ಹ್ಹೂ ಹೂ.
ಅಡ್ಮಿಷನ್ ಮಾಡ ಬಂದೀನ ಅಲ್ಲೇ ವಿವೇಕಾನಂದಾ ಸ್ಕೂಲ್ಗೆ ಮಾಡ ಬಂದೀನಿ. ಸೋಮವಾರರಿಂದಾ ಸ್ಟಾರ್ಟ್ ಅಂತ. ಪ್ರೇರಾ.
ಹ್ಮೂ ಹ್ಮ.
ಸೋಮವಾರಿಂದ ಹೋಗ್ತಾಳ ಬುಕ್ಸ್ ಅದು ಎಲ್ಲಾ ತಗೊಂಡ್ ಬಂದೀನ್ ಮನ್ನೆ ಹೋಗಿ. ಇನ್ ಮುಂದು ಓತ್ತಾಳ ನೋಡ್. ನೀನು ಆದೇ ಶಾಲಿಗೆ ಹಚ್ಚಿದ್ಯಾ ಹುಡುಗುರ್ಗೆ.
ಹ್ಮ್ ಅಲ್ಲೇ ಹೊಂಟಾಳವ ಲಕ್ಷ್ಮಿ ಅಲ್ಲೇ ಹೊಂಟಾಳಾ ಇವ್ನೇ ವಿಕಾಸ್ ಅಲ್ಲಿ ಒಲ್ಲೆಂತಂದಾವ ಒಲ್ಲೆಂತಂದಕ ಇಲ್ಲೇ ಕಳ್ಸಾಕತ್ತಿನಿ ಅಕಿ ಎಲ್ಲೇ ಹೊಂಟಾಳಾ.
ಹೌದನ ಯಾಕ ಅವನೊಬ್ಬ ನಾ ಹಾಕ್ಬೇಕಿತ್ತಲ್ಲ ಅಲ್ಲೇ.
ಓ ವಲ್ಲೆಂತ್ತಾನಾ ಅದಕ ಸುಮ್ನೆ ಎಲ್ಲಿ ದ್ದಿನಾ ಅವನಿಗೆ ಜೋರ್ ಮಾಡಿ ಕಳ್ಸದಂತೇಳಿ ಎಸ್ ಬಿಟ್ಟು ಇಲ್ಲೇ ಕಳ್ಸಾಕಂತೀನಿ ಇಲ್ಲೇ ಹೊಂಟಾನ.
ಹೌದನ ಆರಾಮ ಅದಾರ ಇಲ್ಲ ಹುಡುಗುರು.
ಎಲ್ರು ಅರಾಮ್ ಅದಾರವಾ ಅಲ್ಲಿ ಎಲ್ಲಾರ ಅರಾಮ ಅದಾರಾ.
ಹ್ಮ್ ಆರಾಮ ಅದಾರ ನೋಡ.
ಹ್ಹಾ.
ಮತ್ತೇನುವ ಏನ್ ಮಳಿ ಹೆಂಗಅದ.
ಮಳೆ ಸಾಣ್ದಲ್ಲ ಸಿಕ್ಕಾಪಟ್ಟೆ ಮಳಿ ಮನ್ನಿ ಬಂದ್ ಸಿಕ್ಕಾಪಟ್ಟೆ ಅನಾಹುತ ಆಗ್ಯವ ನಮ್ ಕಡೆ.
ಹೌದಾ.
ಹ್ಮ್.
ಏನ್ ಅಂತಾಪ್ರೇ ಏನ್ ಗುಡುಗು ಸಿಡ್ಲಾ.
ಗುಡುಗು ಸಿಡಿಲು ಬಂದು ಮನಿ ಎಲ್ಲಾ ಪತ್ರಸಗಳು ಇರ್ತಾವಲ್ಲ. ಎಲ್ಲಾ ಹಾತ್.. ಕರ್ಕೊಂಡು ಹೋಗ್ಬಿಟ್ಟ.
ಹ್ಮ್ ಹ್ ಆದ್ರು ಈ ಸಲ್ಲಿಯ ಅವಮಾನಿಲ. ಬರೇ ಅದ್ನೆ ಹೇಳಕತೈತ್ ತಲಿ ನೋವ್. ಬರೀ ಏನುದು. ಗುಡುಗು ಸಿಡ್ಲು ಬಾಳ ಐತಂತ ನೆನ್ಕತಾರ.
ಏನ್ ಗುಡುಗು ಸಿಡಿಲ್ಲ ಅದ್ರ ನಮ್ಮ್ ಓಣಿ ಒಳಗ್ ಏನಂದ್ರೆ ಬರೀ ಟೆಂಗಿನ ಗಿಡಗಳ್ ಜಾಸ್ತಿ ನೋಡು. ಆವು ಕೆ. ಎಲ್ಲಾ ಲೈಟ್ ಪಟಕ್ನ ಕರೆಂಟ್ ಇರಾನ ಮಳೆ ಗುಡುಗು ಚಲುವಾಗನ ಅಲ್ಲಿಗೆ ಎರ್ತಿಂಗ್ ಆಗಿ ಎಲ್ಲಾ ಬೆಂಕಿ ಹತ್ತುದು ಎಲ್ಲಾ ಗಿಡ ಆಗ್ಲಾಡಿ ಮನೆ ಮ್ಯಾಗಿನ್. ಎಲ್ಲ ಒಟೀಗೀನ್ ಕಿತ್ಕೊಂಡ್ ಹೋಗಿ ಬಾಳ್ ಹೈರಾಣಾಗಿ ಸಿಕ್ಕಾಪಟ್ಟೆ ಮನ್ನಿ ಮಳಿಗ್ ಬಾಳ್ ನಮ್ ಕಡೆ ಗಿಡಗಳು ಸಿಕ್ಕಾಪಟ್ಟೆ ಗಿಡಗಳು ಬಿದ್ಬುಟ್ಟವು.
ಈ ಸರೇ ಕೆಡವಿನ್ ಮಳಿನೇ ಬಾಳ ಅದವಂತ.
ಕೆಡಗಿನ ಮಳಿನೇ ಏನ್ ಗಾಳಿ ನೋಡಿದ್ರ ಅವತ್ ನಮ್ ಜೀವನ ಅಲ್ಲ್ ಇದ್ ಇವತ್ ಮುಗೀತಂದ್ವಿ ನಾವು.
ಹವಾ
ಹ್ಮ್ ನಮ್ ತಾಪ್ರೆ ಸಿಕ್ಕಾಪ್.. ಪಟ್ಟೆ ಮಳಿ.
ಇಲ್ಲ ಮೊನ್ನಿ ನಮ್ಮ್ರಾಗ ಏನಾಗೈತ್ ಗೊತ್ತಾ ಈ ಕಡೆ ಒಂದ್ ಎರಡ್ ಮೂರ್ ಉಳಿ ದಾಟಿ. ಆ ಬಿಸಿಡ್ಲು. ಬಿದ್ದೈತ್ ನೋಡು. ಆ ಮನ್ಯಾಗ ಅದಳ್ ಅಂತ ಒಳಗ. ಕಿಡಿಕ್ಯಾಗ್ ಹೈದು. ಸ್ವಲ್ಪ್ ಇದು ಕೊಡ್ತದಂತ್ ನೋಡದ ಏನ ಅಂತರ್ಲಿ ಹಿಂಗ.
ಚೆರಿ ಚೆರಿ ಅಂತಾರ ಚೆರಿ ಚೆರಿ.
ಶೆಕಿ ಬಡ್ದುದಕ್ಕ ಕೈ ಸಟ್ಟಾಂಗ್ ಆಗ್ಯಾದಂತ. ಮ್ಯಾಲ ನೀನ್ ತೊಗುಲ್ ಎಲ್ಲಾ ಕರ್ರಗ್ ಹಾಗ್ಬಿಟ್ಟದತ್ ನೋಡ್. ಹೊ ಅವತಾಕಿದ್ದಕ್ಕ. ಏ ಯಪ್ಪಾ ಅವಾಗೆಲ್ಲಾ ಹೊಲ್ಗಳಗಾಲಿ.
ಹೌದ್ ಹಂಗೆ ಆಗುತ್ತ ನಮ್ಮೂರ್ ಕಡೆ ಇವು ಕೋಳಿ ಮರಿಗಳ ಅಂತ್ರು ನೋಡ್ಬಾರ್ದು. ಹೌದ ಕೋಳಿ ಮರಿಗೊಳ ನಮ್ ಕಡೆ ಸಣ್ಣ ಸಣ್ಣ ಇ ಒಂದ್ ತಿಂಗಳ್ದ ಹದ್ನೈದು ದಿವ್ಸದ್ದ ಕೋಳಿ ಮರಿಗೋಳ್ ಏನಂದ್ರ ಅಲ್ಲೇ ಫಿನಿಶ್.
ಯೋಯೊ
ಹ್ಮ್ ಎಲ್ಲಿ ಮುಚ್ಚಿದಲ್ಲೇನೆ ಮುಚ್ಚಿ. ಸಿಕ್ಕಾಪಟ್ಟೆ ಎಲ್ಲಾ ಆಡ್ಮರಿ ಕೊಳಿ ಮರಿ ಸಿಕ್ಕಾಪಟ್ಟೆ ಅನಾಹುತ ಆಗ್ಯದ ನಮ್ ಕಡೆ
ಎ ಮನ್ನೆ ಮಳಿಗ್ಯಾ.
ಹ್ಮ್
ಮಳಿಗ್ ಯಾಕ್ ಸತ್ವು ಆವು.
ಮಳಿಗಿ ಗಾಳಿಗಿ ಗಾಳಿ ಮಳಿಗಿ ಅವ ಏನ ಚೆರಿ ಅಂತಾರಲ್ಲ ಹಿಂಗೆ ಮತ್ತೆ ಹೊರಗ ಫುಲ್ ಬೈಲಿ ಮುಚ್ಚ್ಯಾರಲ್ಲ ಮುಚ್ಚಿದಾಗ ಆ ಚರಿ ಬಡ್ದಗಿಸಿ ಎಲ್ಲಾ ಮರಿಗಳು ಡೆತ್ ಆಗ್ಬಿಟ್ಟಾವ್.
ತೊ ತೊ ತೊ ತೊ ಪಾಪ ನೋಡ್ ಲಾಸ್ಟ್ ನೋಡವಾ.
ಲಾಸ ಸಿಕ್ಕಾಪಟ್ಟಿ ಅನಾಹುತ. ಒಂದ್ ಹುಡಿಗಂತ್ರು ಮನ್ಯಾಗ ಮುಕೊಂಡ್ರಂತ ಮನ್ಯಾಗ ಮುಕ್ಕೊಂಡಲ್ಲನೆ ಅದಿದು ಗಾ ರ್ ಹುಡಿಗ್ ತಲಿಗೆ ಗಾಯಾಗ್ಯಾದ.
ಹೌದ ಅಲ್ಲ.
ಹುಂ ಬಾಗ್ ಕೋಟಿ ಕರ್ಕೊಂಡ ಹೋಗಿ ಎಡಿಮಿಟ್ಟಿದ್ದ್ರ ನೈಟ್. ಎಟನೇ ರಾತ್ರಿ ಹಾಸ್ಪಿಟ್ಲ್ಗ್ ಹೋಗಿ ಅಡ್ಮಿಟ್ ಇದ್ದು ಎಷ್ಟ್ ಅರ್ವತ್ತೇನ್ ಎಪ್ಪತ್ ಸಾವಿರ ಹೊಯ್ತಂತ ಆ ಹುಡ್ಗಿಗ್ ಹೊಲಿ ಬಿದ್ದಾವ್ ತಲಿ ತುಂಬಾ.
ಬಾಬ ಬ ಬ ಬ
ಹ್ಮ್ ಆ ಹುಡುಗಿ ಮಕ್ಕೊಂಡದಂತ ತಂದೆ ತಾಯಿನೂ ಮಕ್ಕೊಂಡ್ರಂತ ಆ ಹುಡ ಈ ಮ್ಯಾಗೆನೆ ಬುದ್ಬುಟ್ಟದಂತದು.
ತೊ ತೊತೊ ತೊ
ಹ್ಮ್ ಹುಡುಗಿ ಮ್ಯಾಗನೆ ಬಿದ್ದ ಅ ಜಗ್ಗೆ ಎಷ್ಟ ಹೊಲಗಿ ಬಿದ್ದವ ಅಂತ ಹೇಳಿದ್ರವ ಮತ್ತೆ ಒಳ್ಳಿ ಬಾ ಅಂತ ಹೇಳ್ಯಾರ ಅಂತ ಹೇಳಿದ್ರ ಬೆಟ್ಟೆ ಆಗಿದ್ರರು ಮನ್ನೆ ಯವರು ಹೇಳಿದ್ರ ಮಳಿ ಸರ ಮಳಿ. ಬರ್ತದ ಅಂದ್ರನೇ ಜೀವಾ ನಡ ತದ
ಹೌದೌದ್ ನೋಡ ಬಾಳ ಅಂದ್ರ. ಬಾಳಿ ಇದಾ ಕತದ್ ಈಗ.
ಮನಿನ ನಮ್ ಹುಡುಗರು ಮಳೆ ಬರದ ಸೌಂಡ್ ಕೇಳಿ ಅಂಜ ಬಿಟ್ರ ಸಾಣದಲ್ಲ ಮಳೆ ಮಾಡಾಕಂದ್ರ ಮನಿ ಬಿಟ್ಟ ಹೊರಗ ಹೋಗಲ್ಲಾ.
ತೊ ತೊ ತೊ ತೋ ಹ್ಮ್ ಅ ಇವಾಗ ಮಾಡ ಸ್ವಲ್ ಪ್ಪಾಗ್ಯಾದ ಅಷ್ಟೊಂದ್ ಏನ ಇಲ್ಲಾ. ಆಗಳೆ ಆಸ್ಮಾ ಹಚ್ಚಿದ್ಲಾ ಒಟ್ಟ ಮಾಡಿದ್ಯಲ್ಲ. ಕಿನೋ ಕಾಲ್ ಬಾಳ ದಿನಾ ಆಗಿತ್ತ. ಯಾಕ ಮರ್ತಿರವಾ. ಕ್ಕಾನ ತಂದ್ಲು ಏನಿಲ್ವಾ ಮಾಡಿಲ್ಲಾ ನಾನೆ ಸ್ವಲ್ಪ ಊರ್ ಹೋಗಿದ್ದ್ಯಾ. ಹಂಗಾಗಿ ಫೋನ್ ಮಾಡಕ್ ಆಗಿಲ್ಲಾ ಅಂತ. ಟೀಯಾನ್ ತಂದೆ.
ಮ್ಮ್ ಹ್ಮ್.
ಔದನು ಅಕ್ಕಾ ಅಂತ ತಂದ್ಲು ಬಾಳ ಮಾಡದು ಆಗ್ಯದಕ್ಕ. ಹ ಲೈಟ್ ಅದು ಇಲ್ಲೇ ನಮ್. ಕಡೆಯಾ ಅಂತಂದ್ಲಾ.
ಹ್ ಹ್ಮ್.
ಅದಕ ಕೇಳ್ದ್ಯಾ ಅವ್ರು ಅವ್ರುಊರ್ ಬಾಜುನೇ ಆಗತ್ತಲ್ಲಾ ನಿಮ್ಮೂರನ.
ತಮೀಪ ಮೂರ್ ಕಿಲೋಮೀಟ್ರನ್ ಆಗುತ್ತ.
ಹ್ಮ್ ಹ್ಮ್ ಹ್ಮ್ ನಾನು ಅದೇ ಅಂದೆ. ಅಂದ್ರ ರೇಣುಕಾರ್ ಕಡೆನು ಮಳಿ ಬರ್ತಿರ್ತದುವಾ ಅನ್. ತಂದೆವ ಮೊದಲ ಎಲ್ಲಾ ಹೇಳತಿದ್ದಲ್ಲ. ಮಳಿ ಬಂದ್ರ ಅಕ್ಕಾ ನಮ್ ಕಡೆ ಲೈಟ್. ಟೇ ಇರದುಲ್ವ ಯವ ಮುಗೀತ್ ಅಂತ ತೇಳಿ.
ಹ್ಮ ಲೈಟ್ ಇಲ್ಲ ನೋಡ ಹೋಗ ಮನ್ನಿ ಅದೇ ಅಂತ ಫಸ್ಟ್ ಮಳಿ ಏನ್ ಬಂತ ನೋಡು ಒಂದ್ ಸಲಾ ಬಿರುಗಾಳಿ ಬೀಸಿತ ನೋಡ್ ಫಸ್ಟ್ ಆ ಮಳಿಗೆ ನಾಕ್ ದಿನಾ. ನಾಕ ದಿನಾ ಏನ್ ಕರೆಂಟೆ ಇದ್ದಿದ್ದಿಲ್ಲ.
ಬಾ ಬಾ ಬಾಬ.
ನಾಕ್ ದಿನಾ ತ್ತಪ್ಪಿ ಮನೀಗ ಇದ್. ದಿ ನವ್.
ನಮ್ಮ ಕಡೆನು ಹಂಗೆ ಮ ಲೈಟ ಇರೋದಿಲ್ಲಾ ಮಳಿ ಬಂತು ಅಂದ್ರ ಮುಗೀತ್ ನೋಡ್.
ಹ್ಮ್ ಹ್ಮ್ ಹ್ಮ.
ಈ ಕರಿಂಟಿನ್ ಭಾಳ ಪ್ರಾಬ್ಲಮ್ಮು. ಹಳ್ಳಿ ಕಡೆ ಹಂಗೆ ರೇಣುಕಾ.
ಆ ಹಳ್ಳಿ ಕಡೆ ಬಾಳ ಸಮಸ್ಯೆವ ಕರೆಂಟ್ ಇಲ್ಲ ಅಂತ್ರು ಸಣ್ಣ ಸಮಸ್ಯೆ ಇಲ್ಲಾ ಕರೆಂಟ್ ಇರ್ಲಕ್ಕ ನೀರ್ ಇರಲ್ಲಾ.
ಹೌದೌ ಹೌದ ಹೌದು ನೀರಿನ್ ಸಮಸ್ಯೆ ಕರೆಂಟಿನ್ ಸಮಸ್ಯೆ ಬಾಳ ಅಂನ ಬಾಳ ನಮ್ ಕಡೆ ಈಗ ಬ್ಯಾಸ್. ಈ ಟೈಮಿಂದ ಏನ್ ಮಾಡಾಕತ್ತಾರ ಗೊತ್ತನು. ಹತ್ತ ದಿನಕ್ಕ ಹನ್ನೆರಡ ದಿನಕ್ಕ. ಕಾ ನೀರ್ ಬಿಡಾಕತ್ತಾರಾ ರೇಣುಕಾ.
ಹೌದ್ವಾ ಅದ್ರಾಗ್ ನಿಮ್ಮ ಊರಾಗ್ ನೀರಿನಂತ್ರ ಮದ್ಲೇ ಸಮಸ್ಯೆ.
ಏಯ್ಯಇಯೋ ಬಾಳ ಸಮಸ್ಯೆ ನೀರಿಂದ ಎನ್. ಸಣ್ಣದಲ್ಲ ಅದದ.
ಈಗ ಅಂತ್ರ ಆಯ್ತ್ ಮತ್ತ್ ಹಿಂಗ ಆದ್ರ ಅಂತ್ರ ಫುಲ್ಲು ನನಗತ್ರ ಕರೆಂಟ್ ಹೋತ್ತುದು ಆರಾಮ್ ಪಂಚಾಯತಿ ಗೋತಿದ್ನೇ ಅಲ್ಲೇ. ಅದ ಅದೆಲ್ಲಾ ಅದ ಇರ್ತತ್ ಆರಾಮ್. ಪ್ಯಾನ್ಗಳಿ ಕುಂತ್ ಬಿಡ್ಕೀ ಆಕಡಿ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಮನ್ಯಾಗ ಅಂತ್ರು ಏನು ಕುಂದ್ರೋದ ಆಗದಲ್ಲ ನಿಂದ್ರೋದ ಆಗದಲ್ಲಾ.
ಹ್ಮ್ ಹ್ಮ್ ಅಣ್ಣಾರ್ ಆರಾಮ್ದಾರ ಆರಾಮ್ದಾರ ನೋಡ ಅವನು ಆರಾಮ್ ಅದಾಳ ಹ್ಮ್ ಹ್ಮ್. ಅನ್ನಾರ ಅಂಗಡಿಗೊ
ಅವರು ಅರಾಮ್ ದರ ನೋಡ ಇಷ್ಟ ಇದ್ರ ಅವರು ಸ್ವಲ್ಪ ನಮ್ಮ ಮಾವನ ಮಗ ಆರಾಮ ಇದಲ್ಲ ಹಾಸ್ಪೆಟ್ಲಿಗ್ ಕರ್ಕೊಂಡ ಹೋಗಿದ್ರ ಧಾರವಾಡಕ.
ಹ್ಮ್
ಅವನಿಗೆ ಕರ್ಕೊಂಡ ಹೋಗ್ ಬಂದರ. ಈಗ ಎರಡ ದಿವಸ ಆಯ್ತು ಬಟ್ ವಲೇಕದ ಸ್ಕೂಲ್ ಟಿಗೋಲ್ ಬಂದಾವಾ
ಹ್ಮ್
ಹಿ ಒಲೆ ಕಪ್ ತೋಡ್ಬಿಟ್ಟು ಈ ಎರಡ್ ದಿವ್ಸ ತಿ ಆಯ್ತಾ ಹೋಲ್ಯ ಕತ್ತಾರ್ ಎಸ್ಟ್ ದಿನಾ ಯ್ತ ಅಂತ ಇಷ್ಟ ದಿನಾ ಬಟ್ಟಿ ಒಲ್ದು ಒಲ್ದು.
ಹ್ಮ ಹ್ಮ್
ಬೆಂಗ್ಳೂರ್ ಹೆಂಗಿತ್ತವಾ ಬೆಂಗಳೂರ್ಕ ಹೋಗಿದ್ದ ಅಲ
ಬೆಂಗಳೂರು ಚುಲೋ ಅದ ಸ್ವಲ್ಪ ಕೆಲ್ಸ ಇತ್ತ. ಅದು ಸಂಗದ್ದು ಇದ ಇತ್ತಾ ನಮ್ಮ ಮಾಮರ ಲೋನ್ ತುಗೊಂಡಿದ್ರಾ. ಅದು ಸ್ವಲ್ಪ್ ಸಿಗ್ನೇಚರ್ ಮಾಡಸ್ಕೊಂಡ್ ಬರ್ಬೇಕಾಗಿತ್ತು ಅವರೇ ಬರಾಕ ಇದಾಗಿದ್ದಿಲ್ಲಾ ನೀನೇ ಬಾ ಅಂತಂದ ನಮಕ್ ಕ್ಕ ನಾನೇ ಹೋಗ್ ಬಂದೆ ಹ್ಮ್ ಹಂಗೆ ಹೋಗೋಣ ಬಂದೆ ಎರಡು ದಿನ ಇದ್ದು. ಎಳಕ್ರನು ಶಬ ಲಕ್ಷ್ಮೀ ಹೋಗ್ಯಾಳ ಅಂತ.
ನಮಗೂ ಖಾಲಿ ನೋಡ ರಜೆದಾಗ ನಮ ಹುಡುಗರ್ ಬೆಂಗೂರ್ ಪರತೆ ಅಂತಾ. ಹ ಅದೇ ಬೆಂಗ್ಳೂರ್ ಹೋದ್ರ ಐತಾ ಕೇನ್ ಕಟ್ಟಲೀಲ್ಲ.
ಹಾ ಯಾಕ ವಯಸ್ಸು ನಿಂದ ಕಟ್ ಕಟ್ ಆತದ ನೋಡು ರೇಣಕಾ
ಹೌದಾ ನೆಟ್ವರ್ಕ್ ಸ್
ಹೂ ನೆಟ್ವರ್ಕ್ ಹೌದನ ವಯಸ್ಸ ಬ್ರೇಕ್ ಹಾಕತೈತಿ ನಿಂದ ಹ್ಮ್ ಬೆಂಗಳೂರಾಗ್ ಕೇಣ್ವಾ ಮಳಿ ಬಂದ್ನು ಗೊತ್ತಾಗಲ್ಲ ಮಾಡ ಆದ್ರೂ ಗೊತ್ತಾಗಲ್ಲ
ಲಿಲ್ಲ. ನನಗ ಅಂತೀನಿ.
ಹೊಕಬೇಕ್ ಅಂತ ಮಾಡಿದ್ದ್ಯಾ. ಓಗ ಬರಬೇಕ ಇಲ್ಲ.
ಯಕಂತ ಆಸೆ ಅದ ನೋಡೋದ ಹೋಗಲ್ಲ ಹೋಗೋದ ಆಗವತ್ ನನಗ್ ಹ್ಮ್ ಮನ್ನೀ ನಮ್ಮ ಆಂಟಿಯಾರೀದ್ರ ಬಾವಾ ಅಂದ್ರ ನೀವ್ ಹಚ್ಚಲಿಲ್ಲ ಹೋಗವ್ವ ಆಯ್ತು ಸಾಲಿ ಕಳಸ ಕೊಟ್ಟಿಗೇ ರಗಡ್ ಆಗತ್ತದ
ಹ್ಮ ನಿಮ್ಮ ರಿಲೇಷನ್ ಅದಾರಲ್ಲಾ ಅಲ್ಲಿ
ಹ ನಮ್ಮ ಆಂಟಿ ಅದ ನಮ್ಮ ಯಜಮಾನ್ರ ಅಕ್ಕ ಅಲ್ಲೇ ಬೆಂಗಳೂರ ರಾಗ ಇರ್ತಾರ ಅವ್ರು ಅಲ್ಲೇ ವರ್ಕ್ ಮಾಡ್ತಿತಾರ
ಹ್ಮ್ ಹ್ಮ್ ಹ್ಮ್
ಬಾ ಬಾ ಬಾ ಬಾ ಅಂದ್ರ ಹೋಗದಾಗ್ಲಿಲ್ಲ ನೀನ್ ಯಾವಾರ ಹೋಗಿದ್ದಿಲ್ಲ
ನಾನು ಏನ್ವಾರ್ ಬ ಎಷ್ಟನೇ ತಾರೀಕಿಗೆ ಒಂದಿದ್ದ ಮೂರನೇ ತಾರಕಿಗೆ
ಹೋಗಿ ಮತ್ತ ಹೊಳ್ಳಿ ಮಧ್ಯಾಹ್ನ ನ ಬಂದಿ ಎನ್ ಅವತ್ತ ಒಂದ ಇದ್ದಿ
ಹುಂ ಮರದಿನ ನ ಕುಂತ ಬಂದೇ ಹಂಗೆ
ಹ್ಮ್ ದಾ ನಾಯದ್ ತ್ರ ಯಾಕವ್ ಇಕಿ ಹುಡುಗೀನ
ಅವೆಲ್ಲ ಡಾಕ್ಯುಮೆಂಟ್ ಕೊಡ ಅರ್ಜೆಂಟ್ ಡಾಕ್ಯುಮೆಂಟ್ ಕೊಡ್ಬೇಕಾಗಿತ್ತಾ. ಅದಕ ಹಂಗೆ ಬಂದೆ
ಈಕಿ ಯಾಕವ ಅವ್ವನ ಹುಡುಗಿನ ಬಿಟ್ಟು ಈಕ ಯಾಕ್ ಸಡನ್ಲಿ ಬೆಂಗಳೂರು ಹೋದಳ ಅಂತೇಶ ಅಂತ ಮಾಡಿದ್ ಒಳ್ಳಿ ಫೋನ್ ಹಚ್ಬೇಕಂದ್ರೆ ನೀನು ಫೋನ್ ಹಚ್ಚಕ್ ಆಗಲಿಲ್ಲ ನನಗ.
ಹೌದೌದೌದ ಹ ಹ ಹ ಅವತ್ತ ಒಂದೇ ದಿನಕ್ಕ ನಮ್ಮ ಪುಟ್ಟಿ ಬಾ ಮಮ್ಮಿ ಬಾ ಮಮ್ಮಿ. ಹಾಂ
ಹಾ ಮತ್ತ ಇಬ್ಬ್ರ ಆಗ್ಯಾರ ಮನೆಯಾಗೆ ಮನ್ಯಾಗ ಇಬ್ ಇಬ್ರೆ ಆಗ್ಯಾರ ಮತ್ತೆ ಅವ್ರು ಅದ್ರಾಗ ಈಗ ಮಳೆ ಗುಡುಗಿ ಗೇ ಅಂಜಿಕ ವಾ.
ಹೌದೌದು ಎಲ್ಲಿ ಇದ್ದೀನು ಇಲ್ಲಲ್ಲ ಅಕಿ ಬಾಳ ದಿನ ಬಿಟ್ಟು ಹಂಗಾಗಿ ನಾನು ಇರ್ಲಿಲ್ವ ಬಂದೆ ಜಲ್ದಿನೆ
ಹ್ಮ
ಹ್ಮ್ ಅಡ್ಗೆ ಮಾಡ್ಬೇಕ ಆ ರೇಣುಕಾ ನಾ ಒಬ್ಬಕೆ ಹೋಗಿದ್ದೆ ನಾವಬ್ ಬ್ಬಕೆ ಹೋಗಿದ್ದೆ.
ಹೌದನ.
ನಾನು ನಮ್ಮ ಮನ್ನಿ ಮದುವಿ ಬಂದಾಗ ನಮ್ಮ ನಮ್ಮ ಅಕ್ಕನ ನಾದ್ನಿ ಮಗ ಆಗ್ಬೇಕ ಆ ಹುಡುಗ. ಅದನೂ ಇಲ್ಲೇ ಇರ್ತನ ಅ ತ ಅಳಾಕತ್ತಿತ್ತಂತ ಬಿಟ್ಟ ಒಗಿದ್ರು ಮತ್ ಅದನ್ನ ಕರ್ಕೊಂಡ್ ಬಾರವ ಅಂತ. ತಂದ್ರು ಕೊಂಡವಳ್ಯಗ ಇತ್ತ ಆ ಹುಡುಗಾ. ಹೋಗ್ ಕರ್ ರ್ಕೊಂಡೋಗ್ ಬಿಟ್ಟ ಬಂದಿ ನೋಡ ಹ್ಮ್ ಹ್ಮ ಹ್ಮ್ ಹಾ ಮಾಡ್ತನ ಇರು ರೇಣುಕಾ.
ಸರಿ ಸರಿ
ಹ್ಮ್